ಹಾ ಏಳ್ ಮಮ್ಮ ಎಲ್ಲಿ. ಇಲ್ಲ. ಏನ್ ಭಾಳ ದಿನ ಫೋನ್ ಮಾಡಿದ್ದಿ. ಹಲೋ ಹ್ಮ್ ಕೇಳ್ಸ್ತಾ ಏನ್ ಬಾಳ ದಿನ್ ಫೋನ್ ಮಾಡಿದ್ದಿ.
ಹ್ಮ ಮತ್ತೆ ನೀನ್ ಇವಾಗ ಮಾಡಿದೆ ಅದಕ್ಕೆ ನಾನ್.
ಹ್ಮ್
ಮೀನ್ ಎರ್ಗೋಗ ಎಷ್ಟಿದ್ದನ
ಅಷ್ಟೆಲ್ಲ ಇದ್ದದೆ
ಮ್ಮ ದಾಸ
ಏನ್ ಸು ನಮ್ಮ ಅಕ್ಕದು ಣದು ತಿನ್ನೋದು ಕುುದರೋದು ಕಾಲೇದಕ್ಕೆ ಹೋಗೋದು
ಹಾ
ಹ್ಮ
ಮತ್ತೆ
ಹ್ಮ
ಏನ್ ಊಟ ಮಾಡಿ
ಏ ಇಲ್ಲ ನೋಡ ಅನ್ನ ಸಾಾರ ಮೌಟ ಮಾಡ ಸಕ
ಹ್ಮ್ ಹ್ಮ್ ಹೌದಾ ಏನ್ ಊಟ ಮಾಡ್ರ
ಚಿಕನ್ ಮಾಡ್ಬೇಕು ಆಮೇಲೆ ಊಟ
ಹ್ಮ್
ಚ ಮೇನು
ನಾನ್ ಚಿಕನ್ ಮರ್ ಮನೆ ಚಿಕನ್ ಊಟ ಮಾಡ
ಹೌದಾ
ಹ್ಮ
ಹ್ಮ್ ಸಲತಾಮ ಸಿಿಕ
ಹ್ಮ್್ಮ ಊರಲ್ಲಿ ಏನದ ಏನೇನಿಲ್ಲ
ಹ್ಮ್ ಹೇಳ್ಬೇಕು ನೋಡಿ ಏನಲ್ಲ
ಹ್ಮ್ ಹಾ ಎಲ್ಲ ರಮಲ್ಲ
ಹಕ
ಕರ ವಿರಿಾಪದೆ
ಹ್ಮ್ ಆರಾಮ
ಹಾ
ನಿಮ್ ಮನೆಾಗ ಆರಾಮ್ ಅದಾರ
ಹ್ಮ್ ನರನಲ್ಲ ಹ್ಮ ಹದಾ ನಿ ಗರಮಲ್ಲಿ ಹಾಸ್ಪಿಟಲ್ ಪಯರ್ತ
ಹ್ಮ್
ಹ್ಮ್
ಹಾಸ್ಪಿಟ್ಲ್ ಹೋಗಿ ಬನ್ನಿ ಈಗ ಟ್ಯಾಬ್ಲೆಟ್ಸ್ಗಿ ಕೊಟ್ಟತ ಬನ್ನಿ
ಹಾ
ಹ್ಮ್್ಮ ಮರ ಮತ
ಅರಮದಾ
ಹ್ಮ್
ಹ್ಮ್ ಹ
ಕುಡಸ್ತೇ ಮತ್ತೆ
ಹಾ
ಏನಾರರು ಪಾರ್ಟಿ ಗೀಟಿ ಮಾಡಸ್ತಿಲ್ಲ
ಹ್ಮ್ ಮಾಡಸ್ತೀನ್ ಬ
ಹ್ಮ್
ಮಾರ್ತಿನ ಬಾಪ ಎಂದ
ಹೌದಾ
ಹ ಎಏಲ್ಪಾಯ ಬು ಏನ್ ತಿಂತ ಏನಿಲ್ಲಾ ಏನ್ ಪಾಠ ಮಾಡಸ್ಬೇಕು ಹ ಹೋಗ ಮು್ ನಡಿ
ಹೋಗೋಣ ಕೊಡ್ಸ್ತೀ
ಹಾ
ಹ್ಮ್ ಹ್ಮ್
ಬರ್ತ್ ಯ ಬರ್ತ್ ನಗ್ರ
ಹ್ಮ್ ಹಾ ದಣ
ಹ್ಮ ಹ ಹೌದಾ
ಹ್ಮ್
ಹ್ಮ್ ಹ್ಮ್ ಜೀ ಎಲ್ಲಾ ಚೆನ್ನಾಗಿದ್ರ ಮನೆಾಗ
ಹ್ಮ್
ಹ್ಮ್
ಎಲ್ಲರು ಚೆನ್ನಾಗಿದರು ನಿಮ್ಮ ಮನಲಿ
ನಮ್ಮ್ ಮನಲಿ ಚೆನ್ನಾಗತ್ತೆ
ಹ್ಮ್ ಹ್ಮ್
ಹ್ಮ್
ಏನ್ ನಿಮ್ಮ ಊರಾಗ ಹೆಂಗ ಹೆಂಗ್ ನಡದ ಹೆಂಗಿಲ್ಲ ಗೋರ್ಮೆಂಟ್ ಕಾಲೇ
ನಿಗೆ ಏನ ಮೂರ ಮಳೆ ಏನಾಗಿದೆ ಬೆಳಿ ಮಳೆ ಬೆಳಿ
ಹ್ಮ್ ಮಳೆ ಆಗಿದೆ ಸ್ವಲ್ಪ
ಹಾ
ಹ್ಮ್ ಹ
ಹ ಚೆನ್ನಾಗಿ್ ಅತ್ತಿಗತಿ ಎಲ್ಲಾ ಬೆಳಿ ಬಂದ ಹ್ಮ್
ಹ್ಮ ಕೊಡ್ಪ
ಯಾರ ಬತಾಡ್ತಾರಲ್ಲ
ನಮ ತಮ್ಮದಾನ
ನ ನ
ಹಾ
ಮಾತಾಡ್ತನೆ ನಲ್ಲ
ಹ ಪಳಲ್ಲ ಅವನು ಅದ ನೀರ್ ಕುಡಿಯಬೇಕು ಅದು
ಹಾ ಅದಾ
ಹಾ
ಹ್ಮ
ಹೋಗೋಣ ಗೋಬಿ ತಿನ್ನಕ್ಕ
ಹ್ಮ್ ಹ ಅನು ಬಾವ ಬರ್ತೇನೆಿ ನೀನೇ ಕೊರ ಸುಾನ ನೀನ ಕೊರ ಸುಮಾನಥದ್ದು ಮಾತ್ರ ತೊಟ್ಟಲ್ಲ
ಗುಡ ನ
ಹ್ಮ್ ಒಂದು್ ಐದು ಗೋಬಿ ಐದು್ ಐದು ಐದು್ ಗೋಬಿ
ಅಂದ್ರೆ ನಾವೇಏನ್ ಮಾಡ್ಬೇಕಾ
ಇದು ಗೋಬಿಐ ಪಾನ್ಪುರಿ ಮನೆ ನಮ್ಮ್ ಮನೆ ಬೇಕು
ಅಲ್ಲ ನೀವೆಲ್ಲಾ ಶ್ರೀಮಂತ್ರ ದುಡ್ಡು ಇಲ್ಲ ಅಂದ್ರೆ ಹೆಂಗ ಅನ್ಮಗ್ ಹತ್ತು ಸಾವಿರ ರೂಪಾಯಿ ಫೋನ್ ಪೇಲಿಟ್ಟ
ಹ್ಮ್
ನಾವಾದಾ ನೂರು ಇರನೂರು ಫಟ್ ಒಣಪ ಹಡಾರೆ ಹಾ
ಐದು ಗೋಬಿ ಐದು ಪಾನಪುರಿ
ಚಿಕನ್ ಉಣಲ್ವ
ಚಿಕನ್ ತಿಂದೀನಿ ಪಾನಿಪುರಿನ ಬಿಡದೆ
ಅಲ್ಲ ಮನೇಲಿ ಚಿಕನ್ ಉಣಲ್ಲವಾ ಈವಾ ಗ
ಚಿಕನ್ ಉಂಡಿನಿ ಚಿಕನ್ ಉಂಡ್ಮೇಲೆ ಮತ್ತೆ ಪಾನಿಪೂರಿ ತಿನ್ಲೇಬೇಕು.
ಹ್ಮ್ ಹ್ಮ್ ಹ್ಮ್
ಹ್ಮ ಹ್ಮ್ ಏನ ಆಗ್ಯದಗೆ ಹೌದಮ
ಅಲ್ಲಿ ಹೋತಿ ಬಿಡ ಟೈಮ ಆಗ್ಯದ ಆ ಬೈಕ್ ಎಲ್ವಾ ಏನಿಲ್ಲ ನಡ್ಕೊಂತಾ ಹೊಗಕ್ ಆಗಲ್ಲ.
ನಿಮ ಚಿಕಪ್ ದಾದೇನ ಇಸಗ.
ಚಿಕ್ಕಪ್ಪ ಊರಲ್ಲ ದರೆ ನಮ ನಾ ಮನೆ ಹತ್ರ ಇಲ್ಲ ಬೈಕ್ ಬೇರೆ ಬೇರೆ ಕಡೆ ಹೋಗಿ.
ಹ್ಮ ನಿಮ್ ತಮ್ಮ ಹೊದಾನ ಅದನ
ಹಾ ಹೊದ.
ಹೌದಾ
ಹ್ಮ್
ಹ್ಮ್ ಹ್ಮ ಮತ್ತೇನು ಹ್ಮ್
ಹಾ
ಮತ್ತೆ ಏನಪ್ಪ ಅಂದೇ.
ಮತ್ತೆ ನೀವ ಹೇಳ್ಬೇಕ ನೋಡಮಾಮ. ಏನು ಕೋಚಿಂಗಕ ಹೋಗತಿ ಧಾರ್ವಾಡ್ಕ ಇಲ್ಲಿಗೆ ಹೊಂಟಿದೆಯನ.
ಹೋಗ್ಬೇಕ್ ಹುಷಾರ ಹುಷಾರಿಲಾ ಸ್ವಲ್ಪ ಹುಷಾರ ಆದ್ಮೇಲೆ.
ಆ
ಹುಷರಾದ್ ಮೇಲೆ ಹೋಗಬೇಕಂದ್ರ ಸ್ವಲ್ಪ ಹುಷಿಯರಿಲ್ಲ.
ನೀ ಎಲ್ಗ ಒಂಟಂಗ್ ಕಾಣಿಸ್ತ ಎಲ್ಲಿಗಿಹೊಂಟಿ.
ಹ್ಮ್
ಹ್ಮ್
ಸುಮನೆ ವಾಕಿಂಗ್ ಮಾಡ್ತವಿ
ಹ್ಮ್
ಹ್ಮ
ಹೌದಾ
ಹ್ಮ
ಹ್ಮ್ ಹ್ಮ್
ಒಂದ್ ಹತ್ ಸಾವಿರ ಸಾಲ ಕೊಡ್ತ ಹತ್ ಸಾವಿರ
ಟೆನ್ ತೌಸಾಂಡ ಹಾ ನನ್ನ ಹತ್ರ ಇಲ್ವಲ್ಲ ಇವಾಗ ಸದ್ಯಕ್ಕೆ ಆಮ್ಯಾಗ ನೋಡೋಣ.
ಎರಡ ಟೈಮ್ ತಗೋತಾ ಟೈಮ್ ತೊಗೊಂಡ ಮೇಲ ಆನ್ ಅಗತ
ಹ್ಮ್
ಹ್ಮ್
ಹೌದಾ
ಹ್ಮ್
ಹ್ಮ್
ಪಡ್ತಿಯಾ
ಹ್ಮ್
ಹ್ಮ
ನೋಡೋಣ ಇದ್ದಂದ್ರ ಕೊಡ್ತೀನಿ ನನ್ನ ಹತ್ರ
ಹ್ಮ್ ಇಲ್ಲಾ ಅಂದ್ರೆ ಬೇರೆತ್ತು ಇಸ್ಕೋರು ಇಸ್ಕೋ ಆಮೇಲೆ ನಂಕರು
ಹೌದಾ
ಹ್ಮ್
ಹೌದಾ
ಹ್ಮ್
ಹ್ಮ ನೋಡ್ರಣ ನೋಡಣ
ಹ್ಮ್
ನೋಡೋಣ
ನೋಡಿ ಇ ಇಸ್ಕಂದ ಬೇಕಾದರು ಸೇರಲ್ಲ ಮನಲಿ ಹ್ಮ್ ನು
ಹ
ಹ್ಮ ಹೌ ಫಿಸ್ ನೀ ನೀಾರ ಹ
ಫೇಸ್ಬುಕ್ಸ್ ಹ್ಮ ಇರ್ಬೇಕು ಮನ ಮನೇಲಿ
ಹೌದಾ ಹ್ಮ್ ಸ್ವಲ್ಪ ಬೇಕದ ಮನ
ಯಾರಿಗೆ ನೀವು ಸ್ಟಡಿ ಮಾಡ್ತಾರಾ
ಹ್ಮ
ಹ್ಮ್
ಮತ್ತೆ ಊಟ್ರಲ್ಲ
ಹ್ಮ್ ಊಟ ಮಾಡತ್ಬೇಕು ಆ
ಹ್ಮ್
ಮಮ್ಮಿ ಬಂದಿದ್ದಾಗ ಹೋಗ್ಬೇಕ ನೀ ಏನ ಮಾಡತ ಅಡಗಿ ನೋಡ್ಬೇಕು ಹೋದ ಹ್ಮ ಹ
ಮೋನಿಕಾ ಮಾರಿಕದ ಏನಿಲ್ಲ ಹ
ಹಲೋ
ಹಲೋ
ಹೇಳ ಹೋದ್ಯ ಹೊರಗಡೆ
ಹ್ಮ್ ಬಂದೆ
ಸರಿತ ಸ್ವಲ್ಪ ಕೆಲ್ಸ ಆಾಮೇ ಮಾಡ್ತೀನಿ ಸರಿ ಸರಿ
ಕಟ್ ಮಾಡ ಕ
ಕಟ್ ಮಾಡ ಹ್ಮ್
ದದ